ಹಲೊ ಹಲೊ ನಮಸ್ಕರ ಅಪ ಏನ್ ನಡದ.
ಅದ ಏನೀಲ್ಲ ನೋಡ ಇಲ್ಲ ಹೋಟ್ಲಗಿನ್ ಹೇಳ. ಹ ನಮ್ಮ ಗೊತ್ತದರಪಾ. ನಮ್ದು ನಮ್ ಕೆಲ್ಸ ಏನ ನಮ್ ವೃತ್ತಿ ಏನ ಆಯ್ತ ಅದೇ ಮಾಡ್ಬಬೇಕಕ್ ಮತ್ತೇಏನ್ ಮಾಡ್ಲಪ್ಪ
ಅದ ಯಾವ್ದಪ್ಪ ಮತ್ತೇನ ಆರಾಮ್ ಓಡಲ್ಲ ಶೆಟ್ಲ್ ಆಗಿಬ ಬಿಟ್ಟರಿ ಏನ
ಹಟ್ಲ್ಲ ನಾನೇ ಸ್ವಂತ ಆದ ನಂದೇ ಆದ ಸ್ವಂತ
ಸ್ವಂತ ಮಾಡಿಕೊಂಡೆ ನಾ ಹೋಟ್ಲಾದು
ಹ ಮತ್ತ ಗೊತ್ತಲ್ಲ ಅನ್ನ
ಗೊತ್ತಲ್ಪಾ ನನ್ಗ ಯಾವ್ದ ಮೊದ್ಲು ಯಾವ್ದ ಅದು ಬಾಡಿಗೆ ಆದಂತಂತೂ ಗೊತ್ತಿತ್ತು ಅಷ್ಟೇ ನಾನು ಮಧ್ಯ್ಯಾ ಅದ್ ಯಾವ್ದು ಗೊತ್ತಿಲ್ಲ ನಾನು
ಹುಡುಗರು ಕುರ್ಗುರಿ ಅಂತ ಇಟ್ಟಿದ್ದೆ ಈಗ ಸ್ವಂತಾಗಿ ನಾನೇ ಹೋಟೆಲ್ ಮಾಡಿ ಊರಾಗ ಹಾ ಹಾಗೆ ನಾನೇ ನಡ್ಸೋಡಂಟ
ಆಯ್ತು ನಡಾಕಡೆ ಆರಾಮ್ ಅಂತ ಬಿಜ್ಞೇಶ್ ಕೊಡ್ತಲ್ಲ ಯಾರಗ ಇದು ಮಾಡಂಗಲ್ಲ ಯಾರಗ ಹಾ ಕರ ಹಂಗಗೆ ಅಂತೆ ಬಿದ್ನೆಸರ್ ಬಕ್ಕನ್ ಈಗ ಯಾರಿಗ ತಲಿಪೋಗಸಂಗಿಲ್ಲ ಯಾರ ಅಲ್ಲೇ
ಅವಳಪ್ಪಾ ಇಲ್ಲಿ ಅನ್ನ ನೋಡ್ರಿ ಶಫ್ ಮಾಡ್ಕಂದಾನ ನೀನು ಅವನ ಜೊತೆ ಮಾತಾಡಲ್ಲಿ ಅಂತಾರ ಹೊಟ್ಟ
ಯಾರಾ ಯಾರ ದೇವಣ ದೇವಣ ಮೂರ್ ವರ್ಷಕಾಯ ನ್ಸ್ತಾನ ಜೊತೆಗ ಮಾತಾಡಲ ನ ನ
ಹಾ ಹೌದಪಾ ಏನ್ ಮಾಡ್ತವ ಬರಗ
ನಾನ್ ಹಚ್ಚಿದಾಗ ಪೋನ್ ಹತ್ತಂಗಿಲ್ಲತ್ತ
ಎಲ್ಲ ಹತ್ ಇರ್ಬೇಕಕ್ ಅವಾಗವಾಗ ನೋಡು ಕಾಂಟಕ್ದಾಗ ಇರ್ಬೇಕು ಮನ್ಷ್ಯ ಹೆಂಗ ಇರ್ಬೇಕಂದ್ರ ಹ ಕಡದೋಳ ಕಡ್ದೊಳ ಇದ್ದಂಗಗೆ ಇರ್ಬೇಕು ಮನ್ಷ್ಯ
ಕಡದ ಒಳದಂಗ ಇರವಪ್ಪಾ ಮತ್ತೆ ನಾನ್ ಹಚ್ಚಿದ ಪೋನ್ ಹತ್ತಂಗಗೆಲ್ಲತ್ತ ಆತ್ ಹಚ್ಚಿದಾ ನಾನನ್ತಿ ಮಾತಡಣ ನಿಮ್ತೆ
ಯಾಕಳ
ಹ
ಆದ್ರೆ ಅತ್ಗ ನಿಮ್ಗೆ ಯಾರಿಗ್ ಗೊತ್ತಿರ್ಲಾರಾಗ ನಾನೇ ಫಸ್ಟ್ ಮ ಅದೆಲ್ಲಾ ಓಪನ್ ಮಾಡಿ ಕೊಟ್ಟಿದ್ದು ಹೆಂಗ ನೀವು ಹಂಗ ಮಾಡಿದ್ರ ಚೊಲೋ ಕಾಣತಾ
ಚೊಲ ಕಾಣಲ್ ಬಿಡು ಮತ್ತತ್ ಅದೇ ಪಾ ನಾನ್ ತ್ನಲ್ಲ ನಾನ್ ಹಸ್ತನಿ ನಾನ್ ಹಚ್ಚಲ್ ದಿನ ಹಸ್ತನ ಬಿಡ್ ನಾನು
ಹೌದಾ ನಾವ್ ನೋಡ್ರಿ ಈಗ ಮಾಡಿಗಸ ಎಲ್ಲಾ ಬಿದಿಪಳ ಬರಯ ನಮಗೆ ಹತ್ತಕೈರಿ ಮ ಫೋನ್ ಹಕ ನಮ್ಗೆ ಹಕೈರಿ ನೀನ್ ಅಂತ ಹಚ್ತ್ರ
ಹಾ ಮತ್ತ ನೀನು ನೀನ್ ಸ್ವಲ್ಪು ಮನ್ಷಿ ಡಿಫ್ರೆಂಟ್ ಇದ್ದಲ್ಲ
ಒಳ್ಳೆ ಗುಣ ಅದ ದೇವಣ ಅಂದ್ರ ಏನಂತ ಮಾಡಿದಳ ಪಾಪ ಆಟ ಅದ ಏ ಚಲೋ ಮಂಷ್ಯ
ಹಾ ಮತ್ತೆ ಆಸ್ತಾನ ಆತ ಪೋನ್ ಹತ್ತಂಗಿಲ್ಲ ಏನಲ್ಲ
ಏ ಹತ್ಬೇಕ ನೀನ ನೀನ್ ನೀನ್ ಹೆಂಗ ಬಿಡ್ತಪ್ಪ ನೀನು
ಅಲ್ಲ ಬಿಡಕಲ್ಲ ಅತ್ ಏನ್ ಮಾಡ್ತಾನ ನಾ ಕಾಲಿದಾಗ ಆತ ಕಾಲಿ ಇರಲ್ಲ ಅತ ಕಾಲ ದೇವ ದೇವಣ ದೇವಣ ದೇವಣ ದೇವಣ ಅಂತ ನಂಗಗೆ ಹೊತಾನ
ಅಯ ನಿನ್ನ ಕಡಿ ತಪ್ಪದ
ಒಳೆ ಹೊಸ ದೋಸ್ತ್ರ ಸಿಕ್ಕ್ರ ಹೆಂಗಪ್ಪ ದೇವ್ಗ
ಅಲ್ಲ ಅವ ಮತ್ ಜೀರ ಮಾಡ್ಕ ಕುಂತಂಗ ಪಾತನ್ ಜೀರಾ ಮಾಡಿದ್ರಂಗನ್
ಹ ಮತ್ತೆ ಹೊಸ ಹೊಸ ಹೊಸ ತಗನಾ ಹೊಸ ದೋಸ ಸಿಕ್ಕತ್ತ್ಗ ಸ ನ ರ ರಾಮದ
ನಿಂದ ಏನ್ ನಡ್ದ
ಅ ಏನಲ್ಲಾ ನಿಂಬುದಕ್ಕೆ ನಿಮುದ ನೀವ್ ಹೇಳ್ಬೇಕ ಮದ್ಯಾಹ್ ನಂಬುದ ಅದೇ ಗೊತ್ತಲ್ಲ ಹೊಲಮ್ಮ ಎಂತಾಗದ
ಅ ಮಾಡ್ತಾ ವಾಟ್ಸಪ್ ಪೂರಿ
ಎಲ್ಲಪಾ ನಜ ಅದಲ್ವಾ
ಅದ ಒಂದು ಬಾರ ನೀನು ಹೊರಗಡೆ ಬಂದ್ ನೋಡು ಪ್ರಪಂಚ ಹೆಂಗದಂತ ಗೊತ್ತತ ಅದ್ ಬಿಟ್ಟು ಬರ ಹೋಟ್ಲಲ್ಲಿ ಅವಲಾಮನೆ ಮಾಡಿದ್ರ ಏನ್ ಜೀವನ ಪು ಡಿಯೋದ ಅದ
ಮಾಡ್ಬೇಕಲ್ಪ ಹೊಲ ಹೊಲಾಂತ್ ಬಿಡೋಕ ಆಗಲ್ಲಲ್ಲ
ಕೊದಾಗಲ್ಲ ಅಂದ್ರೆ ಹಂಗ ಯಾರಿಗ ನ ಹಚ್ಬೇಕಕ್ ಲೂಜಿ ಕೊಡಬೇಕ ಈ ಕಡೆ ಬರ್ಬಕ್ ಒಂಟು ಡಬಲ್
ರೈತಾರಿ ರೈತಾಗಿರ್ತು ಯಾಗ್ಲೂ ರೈತಾಗಿ ಬದುಕ್ತು ನಾವು
ನ ನೀನ್ ಆ ಆ ಸೆಂಟಿಮೆಂಟ್ ಎತ್ತಿದ ಅಂದ್ರ ನಾನು ರೈತನ ಬಗ್ಗೆ ಏನ್ ಮಾತಾಡಕ ಇಚ್ಛೆ ಪಡಲ್ಲಪ್ಪ
ಹ ಮತ್ತೆ ಹೆಂಗ ರೈತನ ಮಕ್ಳ ಹೆಂಗ ಹಂಗ
ರೈತಾ ಈ ದೇಶದ ಬೆನ್ನೆಲ್ಲಬ ಅಂತ ಎದಕ್ಕ ಹೇಳ್ಯಾರ ಓ ಹುಲಿ
ಯಾಕಂತಾರ ಇದು ಇಡೀ ದೇಶನ್ ಹೊಗಳತ್ತ್ ರೈತನ್.
ಹೌದೌದೌದುಲ್ಪ ಇಲ್ಲ ನೋಡಿ ರೈತ್ ತಂದ್ಬ ಬಿಟ್ಟಿ ಆಯ್ತುಗ ನಾನ್ ಬಾಯ ಗಪ್ಪ ಆಯ್ತ ರೈತನ ಬಗ್ಗೆ ಮಾತೆಆಡಲ್ಲ ನೀನು
ಹ ಮತ್ತೆ ರೈತರ ಯಾವಾಗ್ಲೇ ರೈತ ಆಗಿ ಬದುಕಿ ನಾವ್ ರೈತಗ ಇರ್ಬೇಕಾದದು ಓದು ಬರು ಎಲ್ಲಾ
ಹೌ ಇಲ್ಲ ಬರೋಬರಿ ಎಲ್ಲಾ ಹೋದವರ್ನು ರೈತ ಓದರ್ ಅ ಓದೋರ್ ತಂದೆ ತಾಯಿನೋ ರೈತರೇ ಎಲ್ಲಾರ
ಹ್ಮಾ ಎಲ್ಲಾ ರೈತರೇ ನಾವೇನೋ ಫಸ್ಟ್ಗೆ ಮೊದ್ಲೇ ಸಾಲಿ ಬುಟ್ಟು
ಏನಿಲ್ಲಾ
ಹಾ
ಹ ಮತ್ತ ಮತ್ತೆ ನಿಂದೆ ಹೇಳಕ್ ವಿಶೇಷತೆ
ಏನಲ್ಲ ಅದೇ ಹೊಲ ಮನೆ ಕೆಲ್ಸ ಏನು ಮತ್ತೆ ಇದೇ ನಡದ್ದ ಹಂಗೆ ಮಳಿ ಬರೋವಲ ಏನಲ್ಲ ಅಲ್ಲ
ಮರಾವ ಬರ್ತದ ಕೂಡ ನೀನ್ ಹಂಗ ಮಾಡ್ಕೊಂಡ ಕುಂತರ ಮಳಿ ನಿಮ್ ಅಂತಾರ ಬರೇ ಮತ್ತೆ ರೈತ ರೈತ್ರ ಕಂತ ನ ರೈತರ ಎಲ್ಲೂ ಬೆನ್ನಲುಗು ಮುರಿ ಸಳಿ ಮಕ್ಕಳ ನಿವ್
ಏ ಹಂಗ ಹಂಗನ್ಬಡ್ರ ನೀವು
ಏ ಇಲ್ಲಪ್ಪಾ ನೀ ಚಲೋದ್ದ ನೀನ್ ಗೊತ್ತ ದ ನಾನು ಇಷ್ಟೊತ್ ಕಾಮಿಡಿ ಎದಕ್ ಮಾಡಿದೆ ಅಂದ್ರ ನೋಡ ಏನ ಸಿ ಮಾಡ್ಕಂಗನು ಬೈತೇನೆ ಅಷ್ಟೇ ಕಾಮಿಡಿ ಮಾಡಿದ
ಹಂಗೆಲ್ಲ ನಾವ ಎಲ್ಲಾ ಹಂಗೆಲ್ಲಾ ಭಯ ಮನುಷ್ಯರ್ ಅಲ್ಲ
ಸಾಧಾರಣ ವ್ಯಕ್ತಿ ಅಂತ ಗೊತ್ತಂದ್ ನನಗ ಸಾಧಾರಣ ಮನುಷ್ಯ ಒತಾನಲ್ಲನು
ಬಿುಡ್ರಿ ಒಟ್ಟ ನ ಮಾತಾಡ ಹಿಂಗೆ
ಅ ನೀನ್ ಅದ ನೀನು ವ್ಯಕ್ತಿತ್ವ ತೋರ್ರಿಸ ಕೊಡಲ್ಲೋ ನೀನು ಇದೇ ನಿನ್ ನಿನು ಈ ಸಿಂಪಲ್ ಸಾಧಾರಣ ಮನ್ಸೆ ನೀನು ಎ್ಯಕ್ದೀಯಲ್ಲಾ ನೀನ್ ಇದನ್ನೇ ಬಾಳ ಇಷ್ಟ ಆಗದ ಮ
ಹಾ ನೀವು ಬೈದ್ರನಾ ನಾವ್ ಎದರ್ ಬೈಯಂಗಿಲ್ಲ ಬೈಸ ಮತ್ತೆ ಒಂದ್ ಆಡ್ ಮಾತ್ ಬೈಸಂತ ಬರ್ತ ಬಯಂಗಿಲ್ಲ ಮತ್ತೆ ಹಂಗೇನಾದ್ರ ಅಕಸ್ಮಾತ್ ಈ ನಮ್ಮ ಅದ್ರಾಗ ಬೈದ್ರ ಬೈಸಂತ ಅದಕ್ಕೇನಲ್ಲಾ ಮತ್ತೆ ಬೇರಾ ಆಗೇನ ಬಂದ್ರಂದ್ರ ಬೈದಾಕ್ ಬೈಯಾಕ ಮನುಷ್ಯ ಇದಾವ ಮೃಗ
ಹಾ ನೀನ್ ಇನ್ ಪರಿಚಯ ಇರೋ ವ್ಯಕ್ತಿಗಳ ನಾ ಬಿಟ್ಟಟ್ಕೊಡಲ್ಲವಾ ನೀ
ಹಾ
ಇದೊಂದ ಇಲ್ಲ ಇಲ್ಲ ಗೊತ್ತ ಗೊತ್ತ ಬಗ್ಗೆ ನಿನ್ ಬಗ್ಗೆ ನನ್ಗ ಹುಾಗ್ಲಸನ್ ಗೊತ್ತಾಯ್ತು ನೀನ್ ಹೆಂಗಿದೆ ಬತ್ತಿ ಅಂತ ಒಂದಿಸ
ಮತ್ತ ಅದಕ್ಕೆ ನನ್ಗೆ ಯಕಾಶನ ಬಾಳ ಫೋನು ಯಾಕಂದ್ರೆ ಮನ್ಸಿ ಸ್ವಲ್ಪ ಮೃದು ಇದ್ದಿ ನೀನು ಬ ಬಾ
ಬನ್ ಇಡ್ತ್ ನೋಡ್ ಬನ್ ಮೆತ್ತಗ
ಹೌದೌದು ಹೌದ್ ಹೌದು
ಅದಕ್ಕೆ ಹಸ್ತನ ಫೋನ್
ನಿಮ್ಮಷ್ಟತ್ರರು ಬರಲ್ಲ
ಏ ಹಂಗಲ್ಲಪ್ಪ ಯಾಕ ನೀ ನಂಬಿಕಿ ದೊಡ್ಡೋರಲ್ಲ
ಇಲ್ಲ ದೊಡ್ಡವರ ತಗೊಂಡ್ ಏನ್ ಮಾಡ್ತೀಯೋ ಗುಣ ಗುಣದಲ್ಲಿ ದೊಡ್ಡವರ್ ಇರ್ಬೇಕು
ಮತ್ತೆ ನಾನ್ ಅನಕನ್ಡ ಅವಲ ಇದ್ನಿ ಗುಣದ ದೊಡ್ಡತ್ಂದ್ರ ಗೊತ್ತಲ್ಲ ಮನುಷ್ಯ ನೀನ್ ಯಾಕಂದ್ರೆ ಸ್ವಲ್ಪ ಬ ಬನ್ನಕ್ಕಿಂತ ಮೃದ್ ಮೃದ ಆಗಿದ್ದನೇನು ಮನುಷ್ಯ ಬಾಳ್ ನೀಟ್ ಮಾತಾಡ್ತಿ ಬಾಳ ನೀಟಾಗಿಿ ಮಾತಾಡ್ತಿ ಬಾಳ ಸ್ವಲ್ಪ ಇದು ಮಾಡ್ತವಿ
ಹ್ಮ್
ಸ್ವಲ್ಪ ಹಂಗಂತ ಮತ್ತ ಇದ್ ಮಾಡ್ತೇನ ಕೇರ್ ಮಾಡ್ತೇನ ಸ್ವಲ್ಪ ಮೇ ನಾಾನು ಹ್ಮ್ ಆರಾಮ್ ಹೋಟ್ಲ ಇಐಟ್ಟ್ ನೋಡ ಸ್ವಂತ ಬಿಸ್ನೆಸ್ ನಡ್ಸ್ತಿ ಆರಾಮ ನ ಇನ್ನಷ್ಟು ನಮ್ಗ್ ಬರ್್ದ ನೋಡ್ರ ಹ ನಾಗ ಒ್ ಚಲದ ಅದು ಮತ್ತತ್ ಆರಾಮ್ ಸ್ವಂತ ಹೋಟ್ಲಾ ಏನ್ ವಜ್ಜ ಅಂದ್ರೆ ನಡಿದ್ದ ಏನ್ ನಡ್ದಲ್ ಗಿರಕ್ ಪರಕ್ ಏನ್ಾದ ಚೊಲ ಹ
ಹ ರತ ಚ ರತದೆನು
ಆದ್ದಲ್ಲ ಒಟ್ಟ ಆಯ್ತಾ ಆರಾಮ್ ಚಲೋ ಒಂದ್ ನಡಿದ್ರ ಅ ನಿಮ್ ೋಟ್ಲ ಒಂದ ಚಲೋ ನೋಡದ್ರ ಸಾಕ್ ನಮಗ
ನಿಿಂದೇಏ ನಡ್ದ
ಏನಲ್ಲಾಡ ಸ್ವಲ್ಪ ಸುಮ್ ಕುಯ್ವಿ ಕೆಲ್ಸಕ್ ಪಲ್ಸ ಹೋಯ್ಲ್ಲಾ ಇವತ್ತು ಹೋಗಿದ್ದ್ ಇವತ್ತುೋಗಿದಿವ ಎಷ್ಟುಷ್ಟು ಕೆಲ್ಸ್ದಾ ಹ
ಹೌದೌದು
ಇವತ್ತು ಇದ ಎಲ್ಲಾ ಕಾಲ್ ಪಾಲ್ ಬನ್ಯಾಗವ ಸುಮ್ ಕುಂತೀವಿ
ಹ
ಹ ಕಾಲುಗಳು ಬ್ಯಾನಾಗ ಯಾಕಂದ್ರೆ ರೂಡಿಲ್ಲಲ್ಲಾ ಅಷ್ಟ ಬ್ಯಸ ಬಾಡ ಮೂರ್ ತಿಂಗ್ಳ ಆಯ್ತತ್ ಕೆಲಸ ಮಾಡ್ಲ ಹ ಇವತ್ತ ಹಾ ಇವತ್ತ ಹೋಗಿವಿ ಕೆಲ್ಸ ಸಿಕ್ಕದಂತ ಹಂಡದ್ದು ಬಂದ್ ಕುಂತಲಿ ಅದ್ರ ಕೆಸರಪ್ಪಾ ನಮ್ ಕಡ್ಗಂತ ಗೊತ್ತಲ್ಲ ಗದ್ದಿಗಳು ಹೆಂಗಂತ ಕೆಸರ
ಪೇಂಟ್ ಎಷ್ಟು ಕೊಡ್ತಾರ ಏಳ್ನೂರು ಕೊಡ್ತಾರ ಏನ್ನು ಆರ್ನೂರ್ ಕೊಡ್ತಾರ
ಐದನೂರ ಮತ್ತ ವರ್ಷ ಎಷ್ಟ ಕೊಡ್ತಾರಲ್ಲ ವರ್ಷ ಎಷ್ಟ ಕೊಡ್ತಾರ ಐದನೂರ ಅದೇ ರಾಜು ಅಂತ ಅಲ್ಲ ನಮ್ಮ ದ ಹಾ ನೋಡಿದಲ್ಲ ಹ್ಮ್ ಅತ್ನೇ ನೋಡ ಅವ್ರದ್ದೇ ಹೋಗಿದ್ವಿ ಸ್ವಲ್ಪ ಒಂದ ದಿಷ್ಟ್ ಗಗೆದ್ದಿದ್ವಿ ನಾಳೆ ಒಂದೇ ಸಾಧ್ಯ್ದ ಹ ನಾಳೆಗ್ ಒಂದ್ ದಿವ್ಸ ಹೇಗೆ ಆದಷ್ಟು ಆಯ್ತ ಅಂದ್ರ ಆಯ್ತು ಮತ್ತೆ ಕೆಲ್ಸ ಆಗಲ್ಲ ಮತ್ತೆ ಆಮೇಲೆ ಹತ್ತಿ ಮಳೆ ಬ
ಇ ಐನೂ ಐನರ ಎರಡು ದಿನ ಅ್ರ ಸಾವಿ ರೂಪಾಯ ತೊಡ್ದ
ಹ್ಮ್ ಆಯ್ತ್ ಮತ್ತೆ ಮಳಿ ಬಂತಂದ್ರೆ ಹೊಲ್ದಳ ಗೊಬ್ಬ್ರಗ್ಗ ನಡಿತವ ಗೊಬ್ಬ್ರ ಹಗ್ಗವು
ಹೌದು ಹೌದು
ಹ್ಮ ನಡಿತ ಸ್ವಲ್ಪ ಮಳೆ ನಿಂತು ಸ್ವಲ್ಪ ಆಮೇಲೆ ಒಗ್ಗ ಹೊಲಫಲ ಆಯತ ಅಂದ್ರೆ ಮತ್ತೆ ಟಲ್ ಗಬರ ಪತ್ರ ನಡತ ಮ
ಎೋನ ಪಾರ ನಮ್ದೇ ಏನ ಇಿಲ್ಲೋ
ಏ ನಿಮ್ಮ ಅಷ್ಟೊಂದು ಬರಲ್ಪಾ
ಗೊಬ್ಬರ ಅಂತಿಲ್ಲ ಹೆಂಗ್ ಹೋಗತ್ ನೀವು ಅದ ನೋಡ ನಾನಂದ ಕೇಳ್ತೇನ
ನ ಗೊಬ್ಬ್ರ ಹಗಕ್ ಬರಲ್ಪಾ ನಿಮಗ ಯಾಕ ಅದು ಬೇರೆ ಗೊಬ್ಬ್ರ ಹಗ್ಗದ ಯಾಕಂದ್ರ ಪುಟ್ಟಿ ಇದು ಇದು ಟೊಂಕ ನೋಡಿದಲ್ಲ ಟೊಂಕದ ಮ್ಯಾಗ ಅದ ಕಂಠ ಇರ್ತ ನೋಡ ಪುಟ್ಟಿಟ್ಟ ಕಂಠ ಆ ಕಂಠ ಇಡ್ಬೇಕು ಟೊಂಕದ ಮ್ಯಾಗ ಹಂಗ ಹೆಜ್ಜೆ ಹೆಂಗ ಬರ್ತಾವಂದ್ರ ತಗೊಳಂಗ ಕತ್ತಂದ್ರ ನಿನ್ಗ ಅದಾದ್ದ ಯಾಕಂದ್ರ ನಮ್ಗ ಅನುಭವ ಇರುತ್ತಲ್ಲಾ ಏನ್ ಆಗಲ್ಲ ಅವಮ್ಗ ತಡಿ ತಿಂದಿ್ರತಾವ ಟಂಕಕೋಳ
ಹೈರಾಣ ಅಂತಲ್ಲ
ಹಾ ಹೊಸ್ತಾಗ್ದರಗ ನೀ ಒಂದೇ ಪುಟ್ಟಿ ಹುಗ್ಗಟ್ಟಿಗೆ ಆಯ್ತು ಒಲ್ರು ಪೋನ ಹ್ತಂತಗಡ್ತೇನೆ
ಅದ್ರಾಗ ನಾನೊಂದ ತಮ್ಮಿನಿ
ಹಾ ಸರಿ ಹಾ ಅದ್ರ ನಡಂಗಲ್ಲ ಇಲ್ಲಿ ಯಾಕಂದ್ರೆ ಕೆಸರ ಕಿತ್ತ ಕಾ ಕಿತ್ತ ಕಿ ಕಿತ್ತ ಕಿತ್ತ ಇಡಲ್ಲ
ಹೌದೌದು
ಹಾ
ಕರೆಕ್ಟ್ ಅಲ್ಪ ಆಯ್ತ ಈಗ ಈಗ ನಡ್ತವ ನೀ ಈಗ
ಹಾ ಆಯ್ತತಿ ನೀ ನಡೀತಿ ಈಗ ಯಾಕಂದ್ರೆ ಆ ಹಾಕ್ ಕುಂಂತರ್ಲ ಈಗ ಹಾಚಿದ್ರ ಅಂದ್ರೆ ಒಂದು ಹತ್ಸಣ್ಣ ಎರಡ್ ಮೂರ್ ದಿವ್ಸದಾಗ ಒಂದ ರುಗಿಸಬಿಡ್ತಾರ ಕೋಳಿ ಗೊಬ್ಬ್ರ ಎರಡ್ ಮೂರ್ ದಿವ್ಸ ನಡ್ದಾವ ಒಂದೊಂದ್ ಕಡೆ ನಡ್ದ ಒ ಕುಂತರ್ ಗೊಬ್ರ ಒ ನಡದ ಬೇರೆ ಕಡೆಗಲ್ಲ ಆ ಚೀಲ ಅದೇ ಎಷ್ಟ ಅಂದ್ರ ಎಷ್ಟ್ ಎಪ್ಪತ್ತ ಆರಡು ರೂಪಾಯಿ ಎಪ್ಪತ್ತೈದ್ ರೂಪಾಯ್ಂ ಚೀಲ ನ ಇಕ ಚಲಗಟ
ಹಡ್
ಹಾ ಏನಲ್ಲಾಂದ್ರೆ ಮಿನಿಮಮ್ ಒಂದ್ಸ ಎಪ್ಪತ್ತ ಎಂಬತ್ತ್ತಲಾ ಇಲ್ಲಾಂದ್ರೆ ನೂರ ನೂರ ಎಪ್ಪತ್ತುಲ ಜಕ ಜಿನ ಇ ಅಂದ್ರೆ ನೂರ ಐವತ್ತು ಸಲ ತಕ ಹಯ್ತನಿ ಯ್ತಿವಿ ಹ ದುಡ್ಬೇಕಕ್ ಅಲ್ಪ ಕಷ್ಟ ಪಷ್ಟ ದುಡ್ದ್ರಲ್ಲಿ ಒಣಕ್ಬಾರ್ದು ಕುಂಂತತ್ ಮನ್ಯಾಗ ಕುಂತ್ು ಅಂದ್ರ ಆದ್ದಾನನ್ ಅದೆಲ್ಲ
ಹ
ಹಾ ಮತ್ತೆ
ನಾನುನ್ ಮಾಡ್ಬೇಕು ಮುಂಜೆ ನಾಕ್ ಗಂಟೆಗೆ ಕದಗಸ್ ಬಿಟ್ರ ಹೋಟಲ್ ತರಿಬೇಕು ನಂದಂದ ದಿನ ಮ ಚಕ್ಕನ ಅದ ನಂದು ಒಂದು ಒಂದಿನದಲ್ಲಿ
ಹಂತ ಕುೂತ್ಣಕಾದ್ದ ನೀನು ಮುಂಜಿಲ್ಲಾ ತೊಳ್ಬೇಕಕ್ ತಣ್ಣಗ ಎದ್ದು ಎಲ್ಲಾ ಮಾಡ್ಬೇಕು ಹ
ಅದು ರಾತ್ಿ ಬಿದ್ದ್ ಬಿಿಟ್ಟದ ನನಗೆ
ಹಾ ಮತ್ತೆ ಮುಂಜೆ ಅದಾದದು ನಿಮಗರು ಆಾಟಬದ್ದ ಗದ್ದೆ ತಿರ್ಗಾ ನಮಗರು ಆಟಬುದ್ದ
ಹೆಂಗಂದ್ರ ಹೋಟೆಲ್ ಹೆಂಗ್ ಮಾಡಿದಂದ್ರ ಹುಟ್ಟಿ ಬೆಳದದ್ದೇ ನಮ್ಮ ಮಾಮ ನಮ್ಮ್ ಅತ್ತೆವರ ಕೈ ಕೆಳಗಿದ್ದನಿ ಅವ್ರದ್ದು ಊಟಾಲ ಇತ್ತು ಹಂಗಾಗಿ ನೀರ್ ಹೊರೋದು ಕೈಯಾಗ ಅಂಬಯಾಗ ಮಾತ ಕೇಳೋದು ಹಂಗಾಗಿ ಅಂಗಡಿ ಅತ್ತಗರ ನಮ್ಮ ಮಾಮನವರು ಇರ್ಲಿಕ್ಕ ನಾನು ಅಂಗಡಿಗೆ ಇರೋದು ಹಂಗಾಗಿ ಲ್ ಗೊತ್ತಾಯ ನನಗ ಹಂಗಾಗಿ ನಾನ್ ಸ್ವಂತ ಒಂದು ಹೋಟೆಲ್ ಇಟ್ಟು ಬಿಟ್ಟ ಕಡೆ ಹಾ ಆ ಸರಿ ಸರಿ ಸರಿ